ಹಲೋ ಲೋ ಏನ್ ಮಾಡಂತಿ ಯೋ
ಹ
ಏನ್ ಮಾಡಂತಿ?
ಏನ್ ಇಲ್ಲಾ ಬಾಯ್ ನಾಷ್ಟ ಊಟಾ ಮಾಡ್ದೆ ಇಡ್ಲಿ ನಾಷ್ಟ ಮಾಡಿತಿನ್ ನೋಡ ಈಗ್ ನೀವು?
ನಾಂಗೂ ಇಡ್ಲಿ ಸಿಕ್ತ ನೋಡ ಇವಾಗ
ನಿಮ್ದು ಇಡ್ಲಿ ನಾ
ಹೂ
ಹೆಂಗ್ ಚಲೋ ಇತ್ತಾ ಇಡ್ಲಿ?
ಹೂ ಹಸಿವಾಗಿತ್ತು ಚಲೋ ಇತ್ತ ತಿಂದ್ವಿ.
ಹೂ
ನಿಮ್ದ?
ಹಾ ನಮ್ದು ಮಸ್ತ್ ಇತ್ತ. ನೀರ್ ನೀರಾಗಿತ್ತ್ ನೀರ್ ನೀರಿತ್ತು ವೋಯ್. ಹಾ ತಿನಂಗನ್ಸ್ಲಿಲ್ಲ.
ಹಾ ಹ. .
ಎಲ್ ಬಾಯಿ ಇವತ್ ಪ್ರಯಾಣ ಭಾನುವಾರ ಇವತ್ತ.
ಏನಿಲ್ಲ ನೋಡಪ್ಪ ನೀನಂದ ನಿಂದು ಐತೆ ಇವತ್ತ್.
ಹ್ಮ್.
ಮತ್ತೆನ್ ಹೇಳ್ತ್ರೆನ . ಹೇಳ್ತೇನ್ ಏನ್ ಉತ್ತ.
ಹೇಳ್ತೀನಿ ನೀ ಏನ್.
ಯಾಕ್ ಮತ್ತೆ.
ಅ ಏನ್ ಬ್ಯಾಸರ. ಪ್ರಾಗತೈತಿ ಬೆಳಗ್ ಬೆಳಿಗ್ಗೆ ಏನಾದ್ರು ಮೂವಿ ನೋಡ್ಬೇಕಂತಿದ್ದಿನಿ. .
ಹ್ಮ್ . ಹ್ಮ್.
ಏನಾದ್ರು ಮೂವಿ ನೋಡ್ಬೇಕಂತಿದ್ದೀನಿ ಒಂದ್ ಒಳ್ಳೆ ಚೆನ್ನಾಗಿರೋ ಮೂವಿ ಹೇಳು ಬೈ.
ನೋಡ್ತೀನ್ ಇರು ಇವಾಗ.
ಆ.
ಯಾವಾಗ್ ನೋಡುತಿ.
ಹಾ ಈಗ್ ನೋಡ್ಬೇಕು ಬ್ಯಾಸ್ರಾಗತೈತಿ.
ಹ್ಮ್ ಹ್ಮ್. ಮತ್ತೆನ್ಪಾ ಕಾಲೇಜಿ ಯವಾಗ.
ಕಾಲೇಜೂ.
ಯವಾಗ.
ಹ್ಮ್ ನಾಳೆ ಕಾಲ್ಲೇಜ್ ಬೈ ಸೋಮಾರ.
ಸೋಮಾರು ಐ ತಾರ ಇಲನ್ .
ಹ್ಮ್.
ಇರಲ್ಲ್ ನಿಮ್ದು.
ಹ್ಮ್.
ಶಂಡೆ ಇರಲ್ ಏನ್ಪಾ ಅಂದೆ ಕಾಲೇಜು.
ಸಂಡೆಕ್ ಅಲ್ಲೇ ಇರುತ್ತೆ ಕಾಲೇಜು ಬಟ್ಟ್ ಕ್ಲಾಸಸ್ ಇರಲ್ಲ. . .
ಹ್ ಹೌದಾ. ನಾವು ಓಡೋಗ ತಂದ್ ಮಾಡಿದ್ದೆ ಕಾಲೇಜು.
ಹ್ಮ್ ಬೈ ನಮ್ಮ್ ಮಠದವ್ರು ಗಾಲಿ ಹಾಕಿಲ್ಲ ಕಾಲೇಜಿ. ಹಾಕಿದ್ರ್ ಓರ್ಸ್ಕೊಂಡು ಅಕಿದ್ದೆ.
ಇಲ್ಲ ಕಡೆಗೆಲ್ಲ ಓಡಿಶ್ ತಿಂದ್ವಲ್ಲ.
ಹ್ಮ್ ಇವತ್ತೆಲ್ ಹೋಕ್ಕಿ ಬಿ. ಬಾನುವಾರ್ ಐತಿ ಮಸ್ತ್ ರಜಾ ಸಿಕ್ಕ್ ಐತಿ.
ಹಕ್ಕಿದ್ರ ಮತ್ತೆ ಅಕ್ಕಿದಪ್ಪ.
ಹ್ಮ್.
ಹಾಕ್ಕಿದ್ದು ಹಾಕ್ಕಿದ್ದಾರೆ ಎಲ್
ಹ್ಮ್ ಹ್ಮ್.
ರೊಮಿಗ್ ಒಕ್ಕಿದ್ವಿ ಕರ್ಸ್ತಿದ್ವಿ.
ಹ್ಮ್.
ಬಡತಿದ್ವಿ.
ಹ್ಮ್. ಇವತ್ತ್ ಏನ್ ಮಾಡೋದ್ ಬೈ ಇಗಾ ಚಿಕನ್ ಗಿಕನ್ ಮಾಡೋದ ಏನ್.
ರಪ್ಪ ಅಂತ್ರ ಮಾಡದಪ್ಪ
ಹ್ಮ್
ರೊಕ್ಕ ಅಂತಂದ್ರೆ ಮಾಡದು
ಹ್ಮ್
ನಂಬಿಳ ಒತ ಎರಡು ದಿವ ಸಾ
ಹ್ಮ್
ಮಸ್ತ ಕೊತ ಹ ಹೇಳಲಿ
ಹ್ಮ್
ಅಂದು ಕಡಾಗತ ನಿನ್ ತಮ್ಮ ಹೋದ ನಿನ್ನನ ಎಷ್ಟು ಗಂಟೆಗೆ ಮುಟ್ಟಿರ್ತ
ಹ್ಮ್ ಒಂಬತ್ ಗಂಟೆೆಗೆ ಹೋದಾನ ಒಂದ್ ಎಡು ಗಂಟೆಗೆ ಮುಟ್ಟತ್
ಮರ ಮಧ್ಯಾಹ್ನನ ಅಲ್ಲಿ
ಹಾ ಮಧ್ಯಾಹ್ನ ಎಲ್ಲಿ ನ ಗಂಟ
ಹ್ಮ್ ಹ್ಮ್
ಹ
ಇದು ಹಂಗೆ ಏನ್ ಬರಲ್ಲಲ್ ಒಳ್ಳೆ ಹಂಗೆ ಬಂದಿದ್ದು
ಹ್ಮ್ ಇಲ್ಲ ಮಳೆ ಬಂದೈತಲ್ಲ ಅದಕ್ಕೆ ಬರಲ್ಲ ಈ ಸ್ವಲ್ಪ ಮಧ್ಯಾಹ್ನ ಬರ್ಬೋದು
ಮ್ಮ ಇವಡ ಮಕೊಂಡಿಂದಪ್ಪ
ಬೈ ಇ ಮಳೆ ಬರುವಾಗ ಮಂ ಎಲ್ಲಿ ಬಚ್ಚಿಟ್ಕೊಂತವ ಬೈ
ಇಡ ಮತ್ತಲ್ಲ ಇಡದಾಗ
ಗಿಡದಾಗ ಮಳೆ ಬರ್ತಿರ್ತತಲ್ ಭೈ ಹೌದು ಜ್ವರ ಗೀರಾ ಏನು ಬರಲ್ಲೇನ ಹದು
ಮ ಆ ಮರ್ತತ
ಹ್ಮ್
ನ ವರ್ಷ ಮುಗತ್ತಿಲ್ಲ ಜ್ವರ ಬರ್ತಿತೆನ್ಸ ಎಲ್ಲಪ್ಪಾ ಹಾಗದು ಅನಿಮಲ್ಸ್ ಅನ್ನೋ ಬದಲು ಎಲ್ಲ ಎಲ್ಲ ಎಲ್ಲದಕ್ಕ ಬರಬೇಕು
ಹ್ಮ್ ಬೈ ನಿನ್ ನಿನ್್ ಫೋಟೋ ಹುಡ್ಗಿರ್ ಫೋಟೋ ಬರತ್ತ ು ಮ ಮರಿ
ನ ೂಡಫೋಟೋಗ್ರಾಫಿ
ಹ್ಮ ಹ್ಮ ಕಾರಖದವ್ರ ಏನ್ ಮಾಡಕ ಜನರಿ ಚೇಜ್ ಮಾಡತ್ತಾರ ನ
ಇ
ಹ್ಮ್
ಎದರಲ್ಲಪ್ಪ
ಅಪ್ಪ ಸುಮ್ಮ್ ಅಕ್ಕಂಬಡ್ಬಕ್ ನೋಡ ಬೈ ಫುಲ್ ಸುಸ್ತ ಆಾಗತತಿ
ಆ ಅ ಹೇಳಾಗಲ್ಲ ಇಷ್ಟ ಆಗತ್ತೆ
ಹ್ಮ್
ಹ್ಮ್
ಯಾರ ಭೈ ಒ ಸಲ್ಲ ಬ
ಅಂದ್ರ ಚೇತನ್ ತಿಪ್ಪಿವ್ರಗ್ ಹೋಗಬಿಟ್ರರು ನೋಡು
ಹ್ಮ್ ಇಬ್ರು ವರ್ಯದಾರ
ಕಂಡಾಯತವರು
ಹ ಹ ಕರೆಟ್ ಬರೆ
ಅಂತ ಗೊತ್ತಿಿಲ್ಲ ಎಲ್ಲಿಲ್ಗ ಮದೆ ಆಯತ ಅವ್ರ್ದ
ಫಸ್ಟ್ ನೈಟ್ ನೀವೇ ಮಾಡಿದ್ರೆ
ಅಯ ಅವ್ರ ಮಾಡ್ಕನ್್ರ ಫಸ್ಟ್ಟ್ ಗೋಲತ್ತ ಇಬರು ಹೊಲ ತೊಗೊಂಡರ
ಹ್ಮ ಹ್ಮ್ ಹ್ಮ
ಮತ್ತೆ ಏನ್ ಮಾಡತೀವ ಅಲ್ಲ ಭಯ್ಯ ಅವರು ಉಟ್ಟ ಕೋದರು ಒಮ್ಮೆ ಹುಚ್ಚಿ ಹಾಕೋದ್ರು ಇಬ್ರು ಹಕ್ಕರ ಜಳಕ ಮಾಡಕ್ಕೆ ಹೋದ್ರು ಒಂದ್ರದಾಗ ಹಕ್ಕ ಅಲ್ಲ ಹಾಕಿರ್ತರ್ಿಲ್ಲ ಮತ್ತೆ
ಹ್ಮ್ ಹಾ
ಹ್ಮ ಹ್ಮ ಕ
ಹ್ಮ್ ದೊಡ್ ದೊಡ್ದ ಏನೇನ ಸ ರಿಸರ್ಚ್ ಮಾಡ್ಬಿಟ್ಟಿ ಮತ್ತೆ ದೊಡ್ಡ ದೊಡ್ಡ್ದಾಗಿ ಏನೇನೋ ರಿಸರ್ಚ್ ಮಾಡ್ಬಿಟ್ಟಿ ಅಲ್ಲ ಅಂದೆ
ನೀನಿಲ್ಲ ಅಂದ್ರೆ ತನ್ನ ಅಣ್ಣ ಯ್ತೆನೆ ನೋಡಪ್ಪಾ ಏನ್ರೀ ಇರ್ಲಿ ಅವ್ರದದು ಏನ್ ಅಲ್ಲ ಏನ್ ಮಾಡಿದ್ರ ಫುಲ್ ಲವ ಅವರ್ದು ಇಬ್ಲ ಲವ್ ಒಳಗಿರ್ತಾರ ರೆಡಿ ಆಗ್ಬೇಕದ್ರೆ ಒಬ್ಬ್ರ ಇಬ್ರು ಫೇರ್ ಅಂಡ್ ಲವ್ಲಿ ಹಚ್ ಕೊಂತಾರ್ ಪೌಡರ್ ಹಚ್ಕೊಂತಾರ ತಿಪ್ಪಿ ನೋಡಬೇಕು ನಿಂದ್ ತಿಪ್ಪಿ ಸಣ್ಣ ಚಿಕನಲ್ಲ ಏನು ಅದು ಏನು ಪರ್ಫ್ಯೂಮ್ ಏನು ಅವನದು ಡ್ಯಾನ್ಸ್ ಏನು ಇಬ್ರು ಲವ್ ಭಾರಿ ಐತ ಅದ
ಹ್ಮ್ ಹ್ಮ್ ಈ ಗಂಡ ಯಾರು ಹೆಂಡತಿ ಯಾರ್ ಬೈ ಅದ್ರಲ್ಲಿ ಗಂಡ ಹ
ಯಾರನುಂತ ಹೊಟ್ಟ ಕೊತ್ತ ಕಾಲಂಗಲ್ಲಂತ ಯಾರತ
ಹ್ಮ ಎದುಕ್ಕ
ಇಬ್ರು ಹೋಲಿ ಬಿಡ ಕೋಲಾಟಡ ಅಂದಂದು ಬಿಟ್ಬಿಡಿ ಸ್ವಲ್ಪ
ಹ್ಮ್
ಬಾಲೆ ಅಲ್ತಿಗಮ್ಮಂತಂದು ಕರ್ಕಣ ಹಕ್ಕಲ್ಲಪ್ಪ ದ ತಿಪ್ಪಿ ಊಚಿಯಾಗ ರೆಸ್ಟ್ ರೂಮಿಗೆ ಹೋಗ್ಬೇಕಂದ್ರ ಬಾಲೆ ಚೀತನ್ವು ರೆಸ್ಗೆ ಹೋಗಬಡ ಅಂತಮ್ಮ ಮತ್ತೆ ಜಳಕ ಹೋಗಕಂದ್ರೆ ಬಾರಿ ಆತ ಇ ಚೇತನ ಜಾಗಕ್ಕೆ ಹೋಗ್ ಅತಾನ ಏನ್ ಇಬ್ಬ್ಬರು ಏನ್ ಮಾಡತಾರ ಅಂತನ್ ನಾನನ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಕೊಲ್ಲಟಡ್ತಾರೆ ಕೊಲ್ಲದ
ನಾಷ್ಟಾಕ್ ಹದ್ನು ಇಬ್ಲಕರ್ ಅವ್ರ
ಹ್ಮ್
ಆಳಾಡ್ದ ಇರ್ತಾರ ನ ಆಡಿರ್ತಾರ
ಹ್ಮ್ ಮಕ್ಕಳಲ್ಲ ಒಂದು ಜಾಗದ ಮಕ್ಕಳಲ್ಲ ಬೇಜಾರ್
ಅವಯಪ್ಪಾ ನಾವ್ ಇರೋಗತಲ್ಲಾ ಇಬ್ರು ಒಂದ ಘಟದ ಮೇಲ್ ಮುಕೊಂದಿರ್ತಾರ ಅವ್ರು ಆಟ ಆಡಿರುತ್ತಾರೆ ಆಗಲೇ ಮುನ್ನ ನೋಡಿದ್ನಪ್ಪ ತಿಪ್ಪೇಶಯತಲ್ಲ ಚೇತನ ಹಗ್ ಹಗ್ ಮಾಡ್ಕೊಂಡ್ ಮಕೊಂಡ್ ಬಿಡಣ ಸಾವಕಾಶ ನೋಡಿದಡಿ ಏನ್ ಮಾಡ್ತಾರಂತ ನೋಡಿದೆ ನಾನು ಯಾಕ ಆಡ್ಲಿಲ್ಲ ಅವರು
ಹ್ಮ್ ಹ್ಮ್
ಆಡ್ತಾರ ಒಟ್ ಆಡ್ತಾರ ಯಾವಾಗ ಆಡ್ತಾರ ಗೊತ್ತಿಲ್ಲ ಒಟ್ ಆಡ್ತಾರ ಚೇತನತನ್ನ ಆಡ್ತಾನ ಕಿಂಗ್ ಪಿಶರ್ ಅದನ್ನುರಾಗ್
ಹ್ಮ
ತಿಪ್ಪೇಶಂದು ಹಾಡಕ್ ಹೋದ್ರ ಮತ್ತೆ ಬೋನ್ಸ್ ಎಲ್ಲಾ ನಮ್ಮಂಗ ನಾಡತವು ಚೇತನ್ಂದ ಏನ ಇಲ್ಲ ಅಷ್ಟೊಂದು ಚೇತನ್ಂದ ನಟಾಡಬೋದು
ಹ್ಮ್
ಹೌನ್ ಅರಂ ಸೇ ಸ್ಪಂಜ್ ಅಂದ್ರ ಎಲ್ಲಾ ಇದ ಅದಾನ್ ತಿಪ್ಪೆಸ ಬೋನ್ಸ್ ಎಲ್ಲ ಅಟೆಕ್ ಅಕ್ಕವ್ವ ನಮಗೆ ರಿವರ್ಸ್ ರಿವರ್ಸ್ ಹೊಡಿತೈತೆ ಅಂದರೂ ಭಾರಿ ಐತ ಬಿಡ್ ಬೈ ಲವ್ ಭಾರಿ ಇದ ಅತ್ ನನಗ
ಹ್ಮ್ ಬಾಂಡಿಂಗ್ ಬಾಂಡಿಂಗ್
ಬಾಂಡಿಂಗು ಬಾರಿ ಐತಿ ಲವ್ ಬರ್ಡ್ಸ್ ಅವರಿಬ್ಬರೂ
ಹ್ಮ
ಅದಕ್ಕೆ ಮತ್ತೆ ಯಾರಗಾರು ಹೇಳಿಪ್ಪ
ಯಾರು ಹೇಳಿ ಬೈ ಕಾರ್ಯದವರಿಗೆ ಅಷ್ಟ
ಹಂಗಲ್ಲ
ಹ್ಮ್
ಅಕಿ ಅಕಿ ಬೇಕಾರ ಅಬ್ಸರ್ವ್ ಮಾಡ್ತಿರ ನೀನು ಡೀಪ್ ಹೋಗಿರ್ತಾರೆ ಲವ್ ಒಳಗೆ ಅವ್ರ ಇಬ್ರು ಇಲ್ಲಿ ಮಾತಾಡ ಮುಂದ ಅಂತರು ಇಬ್ರು ಲವ್ ಹೋಗಿದ್ದಿಲ್ಲ ಒಳ ಡಿಪ್ ಹೋಗ್ಬ ಬಿಟ್ರ ಅವರು
ಹ್ಮ
ಚಿಕ್ಕೇಶ ಶೀತಲ್ ಇಬ್ರು ಮಾತಾಡ್ತಿದ್ರಲ್ಲ ಮೊನ್ನೆ ನೋಡಿದನಪ್ಪಾ ಫುಲ್ಲು ಏರ್ ಫೋನ್ ಹ್ಮ್ ಏನ್ ಮಾಡತಿ ಹ್ಮ್ ಆರಾಮದಿಯ ಹ್ಮ ಮತ್ತೆ ಟ್ರಿಪ್ಗೆ ಭರ್ತಿ ಇಲ್ಲ ಅಂತ ಬ ಅಂದೇನ
ಅ ಮಾರಮೇಡ ಕಟ್ ಮಾಡ್ದ ಸ್ವಲ್ಪ ಫೋನ ಬರಕತ್ತತಿ ಕಟ್ ಮಾಡ ಕಟ್ ಮಾಡು